ಎರಡದ್ರೆ ಸ ಸರ ಆರಾಮ್ ರೆ. ಏ ನಾವ್ನ್ ಆರಾಮ್ ಮಾಡ್ರಿ ಏನ್ ನಡದಾವ್ರಿ ಊರಗ್ ಕೆಲ್ಸ.
ಕಾಲೇಜ ಹಚ್ಬೇಕ್ ಮಾಡಿನರಿ ಅಡ್ಮಿಶ ನ್ ಯಾವ್ದ್ ಮಾಡ್ಬೇಕಂತ ಗೊತ್ತಾಗವಲದ್ರಿ ಸರ್. ಟೆಂತ್
ಹೌದಾ ಎಷ್ಟ ರಿಸಲ್ಟಾ
ನೈನ್ಟಿನೈನ್ ರ
ಅಬೋ ವಜ್ಜಿ ಬಿಡಪ್ಪ ನೈಟಿನಲ್ಲಿ ಅಂದ್ರ ಅಂದ್ರ ಊರಿಗೆ ಪಸ್ಟ ನೀನ ಇದ್ದಿರ್ಬೇಕ.
ಹಾ ರೀ ಸರ.
ಏ ಪಾಡುಬಡಪಾ ಏನ ನಿಮ್ಮ ಓಣಿ ನೀನ್ ಆಯಷ್ಟ ಅನ್ನಿಸತದೆ ಯಾಕ ನಮಗ ಆಯ್ತು ತೊಗಪ್ಪಾ ಮುಂದ ಸೈನ್ಸ್ ಮಾಡ ಒಳ್ಳೆ ಭವಿಷ್ಯ. ಷದ. ಹಿಂಗ ಹಾ ಸೈನ್ಸ್ ಮಾಡಿದೆ ಅಂದ್ರ ಮುಂದು ನೀವು ಡಾಕ್ಟರ್ರ್ ಆಗ್ಬಹದು ಇಂಜಿನಿಯರ್ರ ಆಗ್ಬೋದು
ಹಾ ಹ ಸರ
ಹ ಆರಾಮ್ ಒಳ್ಳೆ ಮುಂದ್ ಭವಿಷ್ಯ ನೋಡ್ಡಿ ನಿನಗೆ ಯಾಕಂದ್ರ ಹತ್ತನೇ ಕ್ಲಾಸ್ ಪಾಸ್ ಆಗಿ ತೊಂಬತರೋಮ್ಬತ
ಹಾ
ಆ ವಿಷಯ ಕೇಳಿ ನನಗ್ ಬಾಳ ಸ ಸಂತೋಷವಾಯ್ತು
ಹೌದ ರೀ ಸರ್ ಆಯ್ತು ರೀ ಇಲ್ಲ ರೀ ಶಾಪುರ್ ಮಾಡಂದ್ರೀ ಏನು ರೀ ಕಾಲೇಜ್ ಗುಲ್ಬಾರಕ್ ಮಾಡಂದ್ರರಿ
ಅದೇಕಿಲ್ಲಿ ಶಾಪೂರೊ ನೋಡ್ರಿ ನಿಮ್ಗ್ ಅನುಕೂಲ ಆದಂಗ್ರಿ, ನೀನ್ಗ ಏನ್ ನಿನ್ಗ ಊರ್ ಬಿಡಕ್ ಆಗಲ್ರಿ ಇಲ್ಲೇ ಓದ್ತಿನ್ ಅಂದ್ರ ಶಾಪೂರ್ ನೊಡ, ಇಲ್ರಿ ನಾ ದೂರ ಹೋಗಿ ಓದ್ತಿನ್ ಅಂದ್ರ ಗುಲ್ಬರ್ಗ, ನಾಗರಬಟ್ಟೆ ಮಾಡು
ಅಲ್ರಿ ಸರ್ ಅಮೌಂಟ್ ಸ್ಯಾಟೇಜಿ ಅದರಿ ಬಾಳ ಬಡೋರಿ ನಾವು
ಸರ್ ರೀ ಗೌರ್ಮೆಂಟ್ ಚೆಕ್ ಮಾಡತಾದ ತೋರಿ ಅದ್ರಗ ಏನ ಅದ ಎಗೋ ಒಂದ್ ನಲ್ವತ್ ನಲ್ವತ್ತಯ್ದು ಮದ ಮುಗದಬಿಡತ ರಿ ಎಲೋಟ ಸರಿ ವರ್ಷಿಗೆ ಯಂದ್ರ ನೀವು ಈ ತರ ಮಾಡಿ ಅಂದ್ರೆ ನಂಬ
ಹೌದ್ರೀ ಸರ್ ಆಯ್ತು ಸರ್ ಪೋನಸತ ರೀ ನಿಮ್ಗ
ಇಲ್ರರಿ ಹತ್ ನಿಮಿಷ ಮಾತಾಡ್ಬೇಕ್ರಿ ಇದು
ಅಲ್ರೀ ಆದ್ರೆ ಇದ್ರೆ ಮಳಿ ಬೀಳಂಗ ಹೊರ್ತರ್
ಮಳಿ ಏಲ್ರಿ ಮಳಿ ನೋನು ಎಲ್ಲ ಸಾಕ್ ಸಾಕ ಆಗ ಬಿಟ್ಟದ್ರ ಒಂದ್ ಹತ್ತು ಹದನೈದ ದಿನ ಐತ್ರಿ ರಿಜಗುರಿ
ಹ್ಮ ಹ
ಬೀಜ ಉರಿವರಿ ಮಳಿ ಇಲ್ಲ ಏನಲ್ರಿ ಎಲ್ಲ ರೈತ ಬಾಳ ಸಂಕಷ್ಟ ಗೀಡ ಬಿಟ್ಟವರಿ
ಹೌದ ರೀ ಬೀಜ ರಿ ಸರಾ
ಬೀಜ ನಾವು ಸುಗ್ರೀವ ಬೀಜ ಹೊಸಲ ನೀವ್ ನಮ್ದ ಒಂದು ನಾಲ್ಕ ಒಂದ್ ಐ್ ಎಕರೆಗ ಹೊಲ ಮಾಡವ್ರಿ ಪಾಲಿಗೆ ಹೇಳ್ಬೇಕು
ಬೆಳಿಗೆ ನಾಟಿ ಚಲೋ ಅವ್ರಿ?
ಏನ್ ಮಾಡ್ತರಿ ಒಂದ ನಾಟಿಗೆ ಬಂದಿಲರಿ ಮಳಿ ಬರಲಾರ್ ಸಲಕ ಮಳೆ ಗಾಲ ಅದ್ರೀ ಒಂದ್ ಬಿಸ್ನೆಸ್ ಮಾಡಬೇಕಂತ ಮಾಡ್ರಿ ಮತ್ ಕೈ ಜೋಡ್ಸ್ ಸರಿ
ಆರಿ ಸರ
ಊರಾಗ ಎಗ್ರೆಸ್ ಡಿ ಹಗ್ಬತ್ ಮಾಡೀವ್ರಿ
ಏ ಸಾತ್ ಕೊಡ್ತಿದ್ದ ರೀ ಸರ್ ನಾವ್ನ
ಅದೇ ರೀ ಸ್ವಲ್ಪ ನಮ್ಗೆ ಎಗ್ರೆಸ್ ಅದು ಮಾಡಕ್ ಬರಲ್ಲಾ ನೀವ್ ಮಾಡಕ್ ಬರ್ತಂತ ಅದ್ರ ಸಲಕ್ಕೆೆ ಫೋನ್ ಹಚ್ಚಿದ್ದೆ
ಹೌದ್ರಿ ಆಯ್ತು ತರಿ ಯಾವ ಗಿಡಂಬ್ರೀ ಸರಿ
ಅದೇ ಸ್ವಪ್ ಇದ್ ಮೋರ ಮಾಡಿ ಇಟ್ಬಿಡಮ್ರಿ, ಯಾಕಂದ್ರೆ ಎಗ್ ರೈಸ್, ತತ್ತಿ, ಆಮ್ಲೆಟ್ಟು ಕಬಾಬು ಯಾಕಂದ್ರೆ ಊಟ ಚೆಂದ ಬಿಳ್ಬೇಕು ಆತರ ಊರರಿಗೆ
ಹೌದ್ರಿ ಸರ್ ಇಲ್ರಿ ಇದು ಮೊರಂ ಚಲೋ ಐತ್ರಿ ನಿಮ್ಮ ಊರಾಗ
ಏ ನಮ ಊರಂಗ್ ಮೋರಂ ಬಾರಿ ಆತ್ದ್ರಿ ಯಾಕಂದ್ರ ಬಾಳ್ ವರ್ಷದ ಲಷಿಂದ ಇಲ್ಲ ನಡದ ರೀ
ಹೌದ ರೀ ಸರ ಚಲೋ ನಮ್ಮೂರಾಗ ಏನ್ ಆಗಲ ನೋಡಿರ್ ಸರ್
ನಿಮ್ದ್ ಯಾವ್ ಊರ್ರಿ?
ನಮ್ ಕಲವರ
ಹೌದ್ರಾ ನಾನ ಕಲಬುರ್ಗ ಅಂತ ತಿಲ್ಕೊಂಡಿದ್ದೆ ಬಟ್ ನೀವ ಹೇಳ್ಬಿಟ್ರಿ ಅಕಡೆ
ಹಾ ಹಾ ಹೌದ್ರಿ
ಏನ್ ಮಾಡ್ತಿರಿ ಊರಾಗ ಕೆಲ್ಸ ಅದೇ ಹಣಮಂದರ ಗುಡಿ ಬಿಲ್ ಇಡಬೇಕತ್ ಮಾಡೀವ್ರಿ
ಹ ನಾ ನಾವ ಹೌದ ರೀ ಸರ ಕೆಲ್ಸ ಅಂದಿ್ರ ಸರ ಇ ಮಾಡ್ತೀರ ನಾವು
ಹೌದ್ರೀ ಆ ಜನ್ನ ಆದ್ರಿ ಈಗ ಏನಾರ
ನಮ್ಮೋರು ಜಗಳ ಆಡ್ತರ
ಹೌದೌದು ರೀ ಏ ಫೋಟೋ ಸ್ಟುಡಿಯೋ ಅಂದ್ರೆ ಬಾಡಪಾ ಲಗ್ನದ ಯಗ್ದ ಪೋಟಗಿಟ್ಟು ತಗಿಬಹುದು ಮಾಡಬಹುದು ಅದೇನ ನೀ ಒಬ್ಬರೇ ಅದೇನೋ ಒಂದ ತೊಂಡಿ
ಯಾವದಿರ ಸರ್ ಲಲ್ಲ ಲಾಸ್ ಸದ.
ಏ ಮಾಡ್ತೀರಿ ಅದುಲ್ಲ ಪೂರ ಲಾಸ್ ರರಿ ಅದೊಳಗೆ. ಯ ನ ಅದು
ಬರಲ್ಲಸಾದ್ರಿ ಸರ್ ಅದು.
ಬಿಡ್ರಿ ಆರಾಮ್ ಯಾವ್ದ್ರ ಒಂದ ಮಾಡ್ರಿ ಯಾಕ ಬರ ಬರ್ತ ಎಂಡ್ರ ಮಕ್ಳು ಆತರ. ಮೊದಲುವ ನಿಂದ್ರಬೇಕು ಕಾ ಮೇ ನಿಂದರ್ಲಿಕ್ ಮುಂದಕ್ ನಿಮ್ದ ನಿಂದಲಿ ಅಂದ್ರೆ ಹೆಂಗ ಮಾಡ್ತೀರಿ.
ಹೌದಿರ ಸರ್ ಆಯ್ತ ಸ ಕಾಮ ಬರುತ್ತ ಕಾಮ್ ಬರುತ್ತ ಹೋಗಕ್ ಮ ರ್ ಯಾವತ್ ತೋಬ ಗೊತ್ತಾಗಬಲ್ದರಿ
ಕ್ಯಾಮ್ರಾ ನೋಡ್ರಿ ಯಾವತ್ ತೋತ್ ಏನ್ ಗೋಪುರ ತೋತ್ ಏನ್ ಸೋನಿ ಕ ಅಾಮ್ರ ತೋತ್.
ಎಲ್ರಿ ಸರ್ ಯಾವ್ದ್ ಚಲೋ ಇದ್ರರಿ ಎಲ್ರಿ
ಸೋನಿ ಕಾಮ್ರ ಬೆಸ್ಟ್ದ್ರೆ ಯಾಕಂದ್ರ ಬೇಕ್ರ ಮತ್ತೆ ಏನ್ ಮಾಡ್ತರಿ ಎಲ್ಲಾ. ಒಮ್ಮಲಿ ಸುಖ ಸುಗಂದ್ರ ಸಿಗಲ್ರಿ ಕಷ್ಟ ಪಟ್ಟ ದುಡದ್ರ. ಮುಂದೊಂದ್ ದಿನ ಒಳ್ಳೇದ ಆಗ್ತದೆ ಹೌದಲ್ರಿ
ಹಾ ಹಾ. ಎಲ್ರೀ ಸರ್ ಇದ್ರೆ
ಏಲ್ಲ
ಸೆಕೆಂಡ್ ನೀನ್ ತಗೋಕ್ ಮಾಡಿದೀ ನಾವವು ಕಾಮ್ರ.
ಸೆಕೆಂಡ್ ಹ್ಯಾಂಡ್ ಎಷ್ಟ ಬಿಡ್ಂದಲ ರೊಕ್ಕ ವಕ್ಕ
ಅ ಎಷ್ಟ ಅಂದ್ರ. ಒಂಬಳತ್ತರ ಒಂದು ಎಂಬತ್ತು.
ಎಂಬತ್ ಸಾವಿರ ಓಹ ತಗೋ್ರಿ ಅದ್ರ ಏನ ಅದ ಅರೇಂಜ್ ಮಾಡ್ಸ ಬಾದ್ರೆ ಇಲ್ಲಿ ಊರಾಗ ಕಾಂಟಾಕ್ಟ್ ಕೆಲ್ಸ ಹಡ್ದೇವ್ರಿ ನಾವನು
ಯಾವದ್ರೀ
ಎೊಡ ಸಿಮ್ಡ್ರೋನ್ ಮಾಡಸಕೈತೀವಲ್ಲ. ಅದೇ ಒಂದ್ ಅರವತ್ತೈದು ಲಕ್ಷ ಅತ್ತೈ್ ಲಕ್ಷ. ಇಡ್ದಿವವಿ ಬೇಕಾದೆ ನಿಮ್ ಏನಾದ್ರ ರೊಕ್ಕ ಬೇಕಾದ್ರೆ ಕೇಳ್ರಿ ಕೊಡ್ತನಿ
ಏ ಆಯ್ತು ಸರ್ ಆಯ್ತು ಕೇಳ್ತಿತ್ತವ್ರೀ ಸರ್ ಬೇಕಾದ
ಹೌ್ ಎಷ್ಟು ಬೇಕ ರೀ ನಿಮ್ಗೆ ಯಾಕಂದ್ರೆ ನೀವು ನಮ್ಮ ರಾತ್ರಿ ಬಡ್ಡಿ ಗಿಡ್. ಏನ್ ಆಚಾಗ್ಗಿಲ್ಲ
ಎ ಬತ್ತು ಕೊಟ್ಟಬಡ ರ ಶೋದ ಲಕ್ಷ್ಯ ಕೊಟ್ಟು ಪಡ್ತ ರೀ ಸರ್ ವಾಪೀಸ್
ಯಾ ಸುಮ್ ಎರಡ್ಡು ಲಕ್ಷ ತಗೋಪ್ಪಾ ಎಲ್ಲ ಸಾಮಾನ್ಿಗೆಂದು ತಂದ ಇಟ್ಟು ಬಿಡು. ಹೌದಲ್ರರಿ ಯಾಕಂದ್ರೆ ನೀವು ಬಾಳ ಬಡತನ ಲಕ್ಷ್ಮಿ ಬಂದಜಿದ ಗೊತ್ತಿರುತ್ತ ಜೀವನ ಹೆಂಗ ಹೌದಿಲ್ಲ ಹ ಮತ್ತ ರತ್ತ ನಏ ಹಂ ಜ ಅದೇ ಗೊತ್ತಾಗಗೊಲ್ದು ನಂಗೆ
ಎಲ್ರೀ ಸರ ಎತ್ರಿ ಎತ್ ಎರಡತ್ ಗಳಡಕೊಂಡಿದೀರಿ ನಾವವು
ಹೌದಾ ಟ್ಯಾಕ್ಟ್ರ ತಗೊಂಡ್ ಬಿಿಡ್ರಿ ಯಕಡೆ ಸುಮ್ಮನ ಮಹಂದ್ರ ಏ ಮಾಡ್ಸ ತೋ್ರಿ ಯಾಕಂದ್ರ ಇಲ್ಲಿ ನಮ್ಮ್ ಅವರ್ದ ಆದ. ಅ.
ಯಾವಾದ್ರೀ ಸ್ವರೂಂ ಯಾವದ್ರೀ ಸರ್ ಸ್ವರೂಂ ಹ ಹ ಅದ್ರೆ ಎಚ್ಿ ಪಿದಾಗ ಗೊತ್ತಾಗಲ್ಲ ನಮ್ಗ
ಆ ನಮ್ಮೂನು ಡೈಕ್ಟ ಅಷ್ಟ ಒಂದ್ ಮಾಹ್ತಿ ಇಲ್ರಿ ಅವ ಕೇಳಂದ್ ಬರ್ತವ್ರೀ ಹೋಗಿ ನಾಳಗ್ ಶಾಪಡ್ಕ
ಇಲ್ಲಿ ಸರ್ವೋಜ ಸೋಲಾದ ಅಂತ ಅಂದ್ರ ಸರ್ ನಮ್ಗೆ ಕೇಳಿದಿರ ಇಲ್ಲಿ
ಸರೋಜ್ ಏನ್್ರೀ ಅದ್ಕ ಏನ್ ಪಿಕಪ್ ಇಲ್ಲಾ ಅಂತ ಅಂತಾರೀ ಹೊಲ್ದಾಗ ಅದರಾಗ
ಹಾ ಹಾ ಹ
ಯಾಕಂದ್ರ ನಮ್ಮ್ೂರಗಂ ಗಣಿಗಾರಿಕೆ ನಡಕ್ತದ ಅವ್ಕಂತ್ರ ಬಹಳಷ್ಟು ಆಗಗ್ಬಿಟ್ಟ್ ಗಾಡಿಗಳು
ಅದ್ರೀ ಸರ್ ಕಣಿಗಾರಿಕೆ ಬಂದತ್ ಅಂತ ಕೇಳಳ್ಪಟ್ಟಿರ ಸರ್ ನಾು
ಅದೇ ಬಂದೇನ್ ಮಾಡ್ಸಲ್ರಿ ಯಾಕದ್ರ ಮ್ಯಾಲ ಕೋಟ್ ಲಕ್ಷ ಆಡರ್ ಬಂದಿಲ್ರಿ ಅದು ಬಂದಾಯ್ತದ್ರೆ ಎಲ್ಲರ ಇಿಡಿಬೇಕತ್ರಿ ಎಲ್ಲರ.
ಹ್ಮ್ ಹ್ಮ್ ಎಲ್ರಿ ಆ ಸರ್ ಅದ ಅದೇ ನಾವು ಗಾಡಿ ಹೊ್ತ ಹೋಗಬೇಕ ಅಂತ ಕಂಪಿಜ ಆಗಿದ್ರರಿ ನಿಮ್ಗ್ ಹಚ್ಚಿದೀರಿ ಸಾಕಪೋನ್
ಹೌದ ರೀ ಯ ಸುಮ್ಮ್ ಮೈಂದ್ರ. ಹೌದೀ ಹಾ
ನಮ್ಗೆ ಎಲ್ಲಿನ್ಟಿ ಮ್ಯಾ ಕಾಯಸತ್ರಿ
ಅ ಎಲೆಂಟಿ ರೊಕ್ಕ ರೊಕ್ಕ ಇದ್ದಂಗ ರೀ ಯಾವ್ದಾರ ತೋ್ರಿ ಎಲೆಂಿರ ತೋವ್ರರಿ ಮಹಂದ್ರಾರ ತೋ್ರಿ ಸರಜಾರ ತೋ್ರಿ
ಹಾ ಹ ಲೋನ್ ಆತ ಟೋ ಗಾಡಿ ಮ ಎಷ್ಟು ಎಳ್ತ ರಂಜತ್ಲನ್
ಏ ಹೇಳೇರ ಒಂದು ಡೌನ್ ಪೇಮೆಂಟ್ ಮಾಡ್ರಿ ಒಂದ್ ಲಕ್ಷ ಕೊಟ್ಟ ಆರಾಮ್ ಕೊಡ್ತಾರ ಆಧಾರ್ ಕಾರ್ಡ್ ಮೇಲೆ
ಅದ್ ನಾವವು ಕಟ್ಲಿಕ್ಕೆ ಅಂದ್ರೆ ಸರ್ ಒಡ್ಡಿ ಡಿ ಅದು
ಕಟ್ಲಿಕ್ಕೆ ಹಡ್ಕೊಂಡ್ ಹೋತಾರ ಆಟ ಸಾಮಾನಿಗೆಮನ್ ಸೇರಿ ಬಡ್ಡಿ ಹೆಂಗ್ ಮುಳತ ಅಂದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನನ ಅಂತ ಪರಿ
ಅವ್ರ ಇದ್ರ ಇದ ಏನನ್ ಮಾತ್ ನೋಡ್ರಿ ಅವು ಸಾಮಾನ್ಯ ಅವ್ರ ಕೊಡ್ತಾರ ಏನ್ರೀ.
ನಿಮ ಸಾಮಾನ ಕಿ ತಕೊಂಡು ಹೋದಾರ್ರೀ ಅವ್ರ ಹೌ ಹಾ ಲೋನ್ ಮಾಡಿ ತಂದಿರುತ್ತೆ.
ಈಂಗ ಸರ ಐದ ಐದ್ ಲಕ್ಷ ಕೊಟ್ಟಿರ್ತೀರಿ ಈಗ ಶುರ್ಮದಾಗ ಐ ಲಕ್ಷ ಗಡ್ಟ್ಟಿತೀ ರರಿ
ಹೌದೌದ್ರೀ
ಕಟ್ಟಿರ್ತಿವ್ರೀ ಈಗ ಲೋನ್ ಕಡದ ಆಗ್ ಇಲ್ರರಿ ಗಾಡಿನ ಇಡ್ಕೊಂಡ್ ಹೋಗ್ತಾರ ರೊಕಮನ್ ತೋತಾರೇಏನ್ರರಿ
ಗಾಡಿಯನ ರೊಕ್ಕ ಅಂತಪ್ಪ ಗಾಡಿ ಒಂದ್ಸಲ ಎರಡ್ ಸಲ ವಾರ್ನಿಂಗ್ ಮಾಡ್ತಾರ ಅವರು
ಹಾ ಹ ರಾ.
ಮಾಡಿದೇಳ್ತಾರೆ ಕಟ್ಟ ಜ ಕ್ರೆ ತೊಂಡ
ಎಷ ನ್ರಿ ಅದ ಅ
ಆ ಆರಿ ಗ ಕೊಡ್ತಾರೆ ಬೇರಿಗೆ
ಇವನ್ರಲ್ ರೊಕ್ಕ ಕಟ್ಟಿದ್ರ.
ಅ ಕೊಟ್ರರು ಕೊಡ್ತಿರ್ಬೋದು ರೊಕ್ಕ ಏನ ಮುನ್ನಕ್ ಮಾಡಡ್ಕತಾರ ಅಷ್ಟೇ
ಹೌದ್ರಿ ಅದ್ರರಿ ಕೋಳಿ ಫಾರಂ ಮಾಡ್ಬೇಕು ಇದಿ ಅ ಆದ್ರೆ ಒಂದ್ ಚೆಂದ ರೀ ಮಾಹಿತಿ
ಏ ಕೋಳಿ ಫಾರ್ಮ ಮಾಡ್ರಿ ಆ ಒಳ್ಳೆ ಲಾಭ ಅದ ಅದ್ರ ಏನಿಲ್ಲ ಯಾಕಂದ್ರ ಕಷ್ಟ ಪಡ್ಬೇಕಕ್ ನೋಡ್ರಿ ಬಾಳ್ ಅದಕಂತರ
ಇವ ನಾಟಿ ಕೋಳಿ ಏನ್ರಿ ಇದ್ ಪರಂಬ್ರಿ
ಆರಾಮ ಕೋಳಿ ಮಾಡ್ರಿ ಯಾಕಂದ್ರ ಯಾವಕನ ಆರಾಮ ಇರ್ಲಿಕ್ಕಂದ್ರ ಸೂಜಿ ನೀವೇ ಮಾಡಬೇಕು ಡ್ಡು ನೀವೇ ತಿನ್ಸ್ಬೇಕ ಹಾ ಯ ಎಲ್ಲಾಟ ಒಂದು ಚಂದ ಇದು ರೂಮ್ ಮಾಡಿದಾಗ ಮಾಡಿ ಬಿಟ್ರ ಅಂದ್ರೆ ನಡತದೆ
ಯಾವದ್ರಿ ನಾಟಿ ಕೋಳಿ ನ್ರಿ ಯಾವದ್ರಿ ಸರ್.
ನೋಡಿ ಯಾಕ ಕೋಳಿ ಬಗ್ಗೆ ಹೇಳಳ್ಕತರಿ ನೀವು.
ನಿಮ್ಗ್ ಗೊತ್ತಲ್ರರಿ ನಾ್ ಅದಿಗೆ ಫೋನ್ ಹಚತಿು
ಹೌದ ಹೇಳಿ ಹ ಜವರಿ ಮಾಡ ಹೇಳ್ತಿರಿ ನಾವಾಗಾಗ ಪಾಲಿಟಿಕಲಿಟಿ ಮಡಕ ತಿರುಚವಿ
ಹ ಮಟ್ಟೆನ ಮಾಡ್ತೀರಿ
ಹ
ಇಲ್ರಿ ಹ ಸರ್
ಇಲ್ಲಿ ಯಾವಾಗ ಯಾವ್ ಪಾಲ್ಟಿ ಮಾಡ್ತವ್ರೀ ನಿಂಬಲ್ಲಿ ಸ್ವಪ ಸಸ್ತಕ್ ಸಿಗಂಗ ತಗ್ಬ ಬಿಡ್ತೀವ ಅಷ್ಟ್.
ಏ ಸವಸನೆ ಸಿಗತಾರೆ ಸರ್. ಟ್ಯೂ ಅಂದ್ರೀಡ್ ತ್ರೀ ಹಂಡ್ರೆಡ್ ಸರ್.
ಅಷ್ಟು ಕಡಿಮ ರೆ
ಹಾ ರ
ಹಾ ಹಾ
ಮ ಮಟ್ಟೆ ಜಾಸ್ತಿ ಇರ್ತರಿ ಒನ್ ಟ್ವೆಂಟಿ. ಹ.
ಹೌದೌದ್ರೀ ಮತ್ತೆನ್ ಹೇಳಿದ್ರಿ ಊರ ಕೆಲ್ಸ
ಅವರ ಕೆಲ್ಸ ಮಳೆ ಬರಲ್ರಿ
ಹೌದ ಏನ್ ಬಿತ್ತೀರ ಏನ್ರೀ ನೀವನ್ ಅಲಳ ಬಿತ್ತ. ರಿ ಹೊಲಗ
ಆ ಭತರ.
ಹೌದ್ರೀ ಯಾವ ಹಾಕಿರಿ ಪಾಕೆಟ್ ಅಜ್ಜಿ
ಪಾಕಿಟ್ಸ ಅವರ್ ಸಾಯಿ ಅವರ್ ಸಾಯ
ಹ ಹೆಂಗ್ ಬಡ್ರವು
ಅವ್ರ ಅಣ್ಣನರ ಏನ್ ಬಿದ್ದಾರ ಸರ್
ಎವ್ದ ವಯ್ತೋಡ್ರಿ ಕೋಳ ಸಣ್ಣದ ಪಂ ಕೋಳ ಅಏನ್ಗಾಡಿದ್ದ
ಪರಂಕುಳ ಇದ್ರಿ ಸರ ಪರಂ
ಅದ ಎದ ರೇಟ
ಬಾಳದ್ರಿ ಯಾವದ ಜಗ್ಸರ್ ಟ್ದ್ರದು
ಹೌದೌದೌದು ಯಾಕಂದ್ರೆ ನಮನ್ ಬೇಕತ ಅವಾಗ ಅವಾಗ ಅದ್ಂತ ಮತ್ತ. ಒಂದ ರೇಟ್ ಮಾಡಿ ಕೊಡಿಸಿ ಬಿಟ್ರೆ ಕಡೆ ಎಷ್ಟ
ಫೈವ್ ಹಂಡ್ರೆಡ್ ಇದೆ ಸರ್ಫೈವ ಹಂಡ್ರಡ್
ಫೈ್ ಹಂಡ್ರೆಡ್ ಹ ಹಾ ನಡೀತತ್ ಅವ್ರೀ
ನಡೀತರಿಹೋಗಾಗ
ನವು ನಡಲ್ರಿ ನಿಮ್ ನಡೀತವ್ರಿ ಆರಾಮ ಯಾಕಂದ್ರೆ ಅದ್ರಾಗೆ ತಿರಿಗಾಳ್ತ್ಅಂತ ನೀವು ಬಹಳ ಜನ
ಹ ಹಾ ಹಾ ಹಾ ಅಲ್ಸರಿ ಬೆಳಿರಿ ಬೆಳಿ ಹಂಗ ಅವ್ರ ನಿಮ ಕಡೆಗೆ
ಬೆಳಿ ಇಲ್ರಿ ಏನ್ ಮಾಡ್ತಿವಿ ಮಳೆ ಬರ್ಲಾರ ಸಲಾಗ
ಹದ್ರೆ ಅದು ಸರ ನೀವು. ರೋಡ್ ಮಾಡಸಕ ಹೀ ಕಂಪ್ಲಟ್ ಆಯ್ತೇರ್ರ್ ಸರ
ವಓರಾಮಿರ ಸಲಕ ಪಿಂಗ್ ಬತ್ತದರಿ
ಎಂದ್ರ ಸವರ.
ಮ ಹಬ್ಬದ ಅಲ್ರರಿ ಹಬ್ಬದಾಗ ಸ್ವಲ್ಪ ಜಲ್ದಿ ಮಾಡ್ಸ್ಕಕ್ ಅಂತೀವಿ ಮೇಾಲಸ ಸ್ವಲ್ಪ
ಮಾಡಸ್ಬೇಕ್ರೀವರ ದೇವ್ರು ಆ ಕಡೆ ಬರತ್ ಹೆಂಗ್ರೀ ನೀವು
ಕಡೆ ವಾರಸವರ ಕಡೆ.
ಅಕಡ ಇದಏನ್ರಿ ಆರ.
ಆಯ್ತಯ್ ಸರಿದು ಬರ ತಾವೆ
ಆಯ್